ಹೂ ಮಮ್ಮಿ ನೀನು
ನಾನು ಅವರ ಮನೆಗೆ ಇದ್ದೀನಿ
ಹಾ ಆ
ಆವಾ ಊಟ ಮಾಡ್ದ
ಹೂ ಊಟ ಮಾಡಿದೆ ನಿಂದು
ಏವ ಹೆಂಗ ಕಳ್ಕ್ಕ
ಹ್ಮ
ಮಾಡ್ನ್ ಮಾಡ ಲ್ಲವಾ ಕೆಸ ಮಾಡ್ಲಕ್ಕೈತೀರಿ ನಾಳೆ ಇಡ್ಲಿ ಮಾಡ್ತೀಿ
ನಾನ್ ಹಳ್ತೀ
ಹ್ಮ್
ಅಕ್ಕಿ ನಿಮ್ಗೆ
ಅಐಕ್ಕಿ ಇಟ್ಟನಶಿನಾಗ
ಹಾ
ನೋಡಿಲ್ಲ ನಾನ
ಎಲ್ಲವ್ವ
ಇ ನೀ ಅನ್ನೋ ಕಡ
ಹ ಹಾ ಹ ಹ್ಮ ಹ ಹಾ ಹಾ
ಹುಳೂರ್ ಹುತ್ರು ಹಾನ ಮುಂದಾಗ ಬಿದ್ನ ಅಂತ
ಹೌದ ಇಬ್ರ ಕಾಲಾಗ ನನ್ಗ ವಾಕ್ಲಿಕ್ಕ ಇಟ್ಟಿತತ್ತ
ಹಾ ಆಕಕೆ ಬರ್ತದ್ ನನ ಅದು
ಹ್ಮ್
ಚಹ ಮಾಡಿ ಕೊಟ್ಟ ಅಲ್ಲ ಅದಕ್ಕೆ ಅಕ್ರಕಕ್ಕೆ ಬರ್ತೈತಿ
ಹ್ಮ ಚಾ ಮಾಡಿ ಕೊಟ ಚಾ ಹಾಕುದನಿ ಮುಸರು ತಿ ಕ್ಯಳ ನ್ ಕಸಾಯನ್ ಹಗುಲ್ದ ಏನ್ ಮಾಡಡ್ದವ ನಾನು ನೋಡಿಲ್ಲ
ಬತೆ ನಿಮ್ಮಪ ಹೋಗುದ್ ಅಂತಾನ
ಹ ಅಡ್ ನಾ ತುಂಬು ಹೋಗದ ಅಂಸ ಅಡ್ಡಿ ಬನ್ನಿಲ್ಲ ಏನ ಇಿಲ್ಲ
ಹಾ ಲುಂಗಿ ಹಗಿಬೇಕಿತ್ತವ ತಿಪ್ಪ ಆಾಗಿ ಅದು ಏನ ಬಷೇರ್ ಭ ಆಗಿರ್ತಿತ್ತು ನಂಗೆ
ಹೌದಷರಿ ಒಂದು ಒಗ್ದಳೆ ನ ಇಲ್ವಾ
ಹಲೋ
ಇತ್ತ ಪೂ ಬ
ಹಷೇರ್ ಭೀ ಹ್ ಒೋಗ್ದಿಿನ
ಹೋಗ್ರೆ
ಹ್ಮ್
ಹಾಡೈ್ತ ಚೆಳನ ಮಾಡ
ಅದಾಗಲ್ ನನ್ಗ
ಬರ್ತದ ಎಲ್ ಮಾಡ್ಲಕ್ಕ
ಬರ್ತ ನ ಮಾಡಲ್ಲ
ಚಪಾತಿಪ ಮಾಡಾರೆ ಉಊಪ ಉಪ್ಪ ಹಾಕಿದತ್ ಮುಂಡಿ ಪಲ್ಲಿಯನ ತರಲಿಲ್ಲ
ಪಾಪ ಮಾಡ್ಯಾರ ಉಂಡಿ ಪುಕ್ಷಟ್ಟಿ ಅಂದ್ರ ಸುಮಮ್ಮ ಇರ್ಬೇಕು ಹ್ಮ
ಓ ಚಾರ ಯಾಯ್ತ ಇ ಹೆಚ್ಚಿ ಕಾಳ ಕಡ್ಲಿ ಬ್ಯಾಳೆ
ಹ್ಮ
ಹೋ ಏನ್ ಚಲ ಆಗ ಎಡುಂಡ ರಗಡ ಆಯ್ತು ಈ ಇಲ್ಲ ನೀಗ ಕಲಸ್ತ ನ
ಸಹಿ ಬಾಳ್ ಆಗ್ತದ್
ಹ್ಮ್ ಹದಾ ಅಲ್ಲಿಲ್ಲ ಇದೊಂದ್ ಐವತ್ತು ಅರವತ್ತು ರೂಪಾಯಿ ಅದ ಎಲ್ತ ಏ ಇ ಬುಟ್ಟಿ ಮರ ಇದು ಹೊರಕಂತ
ಹ್ಮ್
ಹಾ ಗೊಪ್ಪಾಯ ಅದ್ ಕಿಂದೆಲ್ಲ ನಮ್ನೆಗೀವ ನಾವ್ ಮಾಡ ಬಂದಿವವಿ ನಮ ಹಂಗ
ಹಾ
ಹ್ಮ್
ಅವರು ಕರ್ದ್ರೆ ಅವ್ರ ಕರ್ದ್ರನೋ ನಾವ್ ಹೋದ್ರೆನು
ಕೊಟ್ರೇನು ಹೋಗ್ ಹೋಗೋದೆ ಅಂದೆ
ಹ್ಮ್
ಹಂಗೇನ್ ಇಲ್ವವಾ ನಾವು
ಮನ್ಯಾದು
ಹೋಗ ನೀ ಹ ಓ ಹಯ್ತ ಹಾಂ
ಹ್ಮ್
ಸ ಹಾ
ಮತ್ತೇನಿಲ್ಲ
ಅ ಚನಂತ
ಹಾ
ಹಚ್ಚಿದೆ ಏನ್ ಮಾಡಿದೆ ಅತ್ತ
ಇಲ್ಲ ಅದಾಗ ಕೌವ್ವ ಹಚ್ಚಿದಲಿ ಕೌ್ ಸವ್ವಕ್ ಬರಿ ಇದ ಅಕಿನು ಬರಿತಾವ್ಳೆ ಈಗ ಅನಿತಾಕನು
ಇವಾಯ
ಎಂಟು ಕಸದ ಮತ್ತಾಯಿ ಎನು
ಅಕ್ಕಡೆ ಇಕಡೆ ಹೋಗ್ಬಂದ್ ನಿಂದ್ರ್ ದಾಗ ಅದ್ ನಮ್ದು
ಹ್ಮ್ ಹ್ಮ್ ಏನ್ ಗೊತ್ತಾಗಲ್ಲ ಪಾಪ ಎಲ್ಲ ಅಲ್ಲ ಕುತ್ ನಾ ಅಲ್ಲೇ ಎನ ಎನ ಮತ್ತೆ ಮಷಾರ್ ಮಲೆದ ಹ್ಮ ಹಾ ಹಲೋ ಂ ಷ ನೌ ಮ ಬರ ಹಲೋ ಯ ಟ್ಟಾಗಿಲ್ಲ ಅ ದೂ ಕ ಮಾತ ವ್ಯತ್ಯಾಸ ನಾ ನೀನು ಕೇಳಸ್ತ ನೀ ನಾನು ಕೇಳಸಲ್ಲಲೋ ಇರ್ರಲಿ ಕಟ್ ಮಾಡ್ಬಡತ್ ನಿಮ್ಷ ಹಗೆ ಹೋೋಗಲಿ ಇಿನಂದು ಮದಮಾನ ನಾನ ಏನ ಆತ್ ಮೇಡ